ಹ
ಹತ್ತೆ ನಿಮ್ ಚೈತ್ರ ಚೈತ್ರ ಅವ ಕಾಲ್ ಮಾಡಿದ್ರಾ
ನೀವುಮ್ಮ ಉಂಡ್ರಾ.
ಮು- ಉಂಡಿ
ನಮ್ ಚೈತ್ರ ಅವರು ಮಾಡ್ಲಿಲ್ಲ ಕಾಲು.
ಇವಂದ್ ದಿನ ಊಟನೇ ಸೇ ಪೂರ್ತ ದಿನ
ಹು- ಹೆಂಗ್ ಚಂದ ಇರ್ತದ ಚಂದಂದ ಚಂದಂದ ಬಾಯ ರುಚಿಗ್ ಮಾಡಿದ್ ಬೇಕ್ ನಿಮಗ.
ಹೊರಗ್ ಹೋತ್- ರೀ- ರೊಕ್ಕ ಹಾಕಲ್ಲ ಎಂದ್ರ ರೊಕ್ಕ ಹಾಕುವ ನೀ ಎಂದ.
ಸಾವಿರ ರೂಪ್ ಸಾವಿರ ರೂಪಾಯಿ ಏನ್ ಮಾಡಿದ ಅದು ಹೇಳ ಲೆಕ್ಕ ಕೊಡ ನನಗ ಫಸ್ಟ.
ಬಟ್ಟಿ ತಗೊಬದ್ನಿ ಅಂದೆ.
ಎಷ್ಟ್ ಜೋಡ್ ಬಟ್ಟಿ ತಗಬಂದಿದ್ದಿ.
ಒಂದ್ ಜೀನ್ಸ್ ಪ್ಯಾಂಟ್ ತದ್ನಿ ಒಂದ್ ಟಾಪ್ ತದ್ನಿ.
ಅದ್ ಪೋಟೋ ಹೊಡದ ಹಾಕ ನಿನ್ ಧಮ್ ಅನ್ನದ ಇದ್ರ ನನ್ ಪೋಟೋ ಹೋಡದಾಕ್ ಒನ್ ವ್ಯೂ ಹಾಕಲಾರದೆ ಪೂರ್ತಿ ನಾನ ಸತ್ತಿಗ ಹಾಕ್ ನೋಡ್ಲಾ.
ಮಾಲನ್ಯಾಗ ಹೋಗ ಬನ್ನಿ ವಾಟರ್ ಪ್ಯಾಂಟಗ ಹೋಗಿದ್ದೆ.
ಫೋಟೋ ಹಾಕ್ ನನಗ ಈಗ ಅದುವಾ ಆಕ್ತನ ನೋಡ ಒಮ್ಮ ನಿನಗ ಆಗ್ತೆ ಈಗ.
ಉಡ್ಕೊಂಡ್ ಬರ್ತ್ನೇಲೆ ಬರ್ತ್ನಲ್ಲ ಇಪ್ಪತ್ ಇಪ್ಪತ್ತೈದಕ್ ಬರಕಹತ್ತನಿ ಗುಲ್ಬರ್ಗಕ.
ಅದು ದೂರ ಉಳಿತ್. ಬಿಡು ಉಕಂ ಬರದ ನೀ ಫೋಟೋ ಹಾಕ್ ನನಗ ಜೀನ್ಸ್. ಪ್ಯಾಂಟನ್ ಉಡ್.
ಇವತ್ ಇವತ್ ಫೇರವೇಲ್ಲಿಗೆ ಅದೇ ಉಟ್ಕೊಂಡಿದ್ದೆ.
ಹ ಕಟ್ ಕಟ್ ಕೇಳ್ತಿದೆ.
ಕಟ್ ಕೊಡತಿವ ಅಂತ ಬಾ.
ಹ್ಮ
ಹ ಹ ನಿಂಬಲ್ಲಿ ಏನ್ ಏನ ಟಿವಿ ಹಚ್ಚಾರ ಏನ
ಟಿವಿ ಏನಿಲ್ಲ ಯಾಕೆ
ಅ ಕೇಳಿಷ್ಟ ಅದಕ್ಕೆಂದೆ.
ಕೇಳಸ್ತು ಸುಮ್ಮನ ಟಿವಿ ಅಂತ ಕೇಳಸ್ತ ಏನ್ ಮಾಡಡ್ತ.
ಹ
ನೀ ಹೆಂಗೆವ ನೀವು ಟಿವಿ ಅಂತ ಕೇಳದ್ರನು ಕೇಳದ ಅಂತಿರಿ ನೀವು.
ಏನ್ರ ಓದತ್ತಿಯಾನ ಸ್ವಲ್ಪು.
ಇವತ್ತು ಒನ್ ಮಾಡೆಲ್ ಮುಗಿಸ್ದೆ ಟ್ವೆಂಟಿ ಕೋಶನಸ್ತು
ಹ್ಮ
ಅಷ್ಟು ಓದ್ಬಿಟ್ಟ ಆಮೇಲೆ ಬೇರೆ ಸಬ್ಜೆಕ್ಟ್ ಓದ್ಬೇಕು ಅಂತ ಅಂದ್ರೆ ಮನ್ಸ್ ಆಗ್ಲೆಲ್ಲ ಬಿಟ್ಟೆ
ಹ್ಮ್
ಹ್ಮ್ ಏನು ಓದೂದ ಗಿದೂದ ಎಲ್ಲಾ ಬಿಟ್ಟು ಬಿಟ್ಟೇ ನೋಡ ನಾವು
ಏನ್ ಮಾಡಕತಿ
ಈಗ ಮಾತಾಡಕತನ
ಮಾತಾಡಿದ್ಮೇಲೆ ಏನ್ ಮಾಡ್ತತಿ
ಮಕಾತಿನಿ ಮಕತಿನಿ ಮಕತ್ ಬಷ್ಟು ನಿದ್ದಿ ಹ್ಮ
ಹ ಆ
ಹ್ಮ್
ಬ್ಯಾಡ ಬಿಡೋ ಬಂದಿರೋದ ನಿಂಗ್ಯಾಕ್
ಹ್ಮ್ ಕೊಟಾರ ಒಂದ್ ರೂ ಪಾಪ ಯಾಕ ಅದೊಂದು ಕೊಟ್ರ ಆ ಮನ್ಯಾಗ ಪೂರ್ತಿ ಮನ್ಯಾಗ ಅದೊಂದ್ ಕೊಟ್ರ
ಅದ ಎದಕ್ ಕೊಟ್ರ ಅಂತ ತಿಳ್ಕೊಂಡ ಬಿಡ ಅಲ್ಲಿ ಏರ್ ಕೂಲರ್ ಎಲ್ಲ ಅದಿ ಕೊಟ್ರೆ ನನ ಏರಕೂಲರ್ ಇದ್ರ ಆದನು ಕೊಡ್ತಿರಲಿಲ್ಲ ಅವರ
ನಾವ ಯಾವಾಗನ ಪಾಸಿಟಿವ್ ತಗೋತೇವಿ ನಮ್ಗೆ ಏನೇ ಕೆಟ್ಟದಾದ್ರು
ಅಲ್ಲಿ ಹೇಳ್ರಿ ಏರ್ ಕೂಲರ್ ಇತ್ತದ ನಿ ನಿಮಗ ಅದನ್ನು ಬಿಡ್ತಿರ್ಲಿಲ್ಲ ಅಲ್ಲ ಅವರು
ಏನಿಲ್ಲ ನಮ ಸಾನ ಹಂ ನಮ ಸಾನ ಹಂಗೆ ಅಂತ ಗೊತ್ತ ಅಕಿ ಅಳ್ಕಳ ಈಗಾಕಿ ಏನಾರ ಅಂದ ಅಂದ್ರ ನ ಮಾತಾಡಲಿಲ್ಲ ಹಾಗೆ ಅಂತಳಾನ ನೀ ನನ್ ವಿಷಯ ಯಾಕಷ್ಟು ಪಾಸಿಟಿವ್ ಆಗ್ತವ ಅಲ್ಲ ಬೇರವ್ರ ವಿಷಯ ಯಾಕಷ್ಟ ಪಾಸಿಟಿವ್ ಆಗ್ತದೆ ತಗೋತಯ ಅಂತಂತ
ಹ್ಮ್
ಈಗ ಅಣ್ಣಂದಗಿರಬಹುದು ಫೋನ್ ಎತ್ತಲ್ಲಲ್ಲಾ ಏ ಬಸ ಿರ್ಬೋದ್ ಬಿಡು ಅದಕ್ಕೆ ಎತ್ತಿಲ್ಲ ಅಂತ ನ ಅಂತ ನೋ
ಹ್ಮ್
ಅವ್ರ್ದಲ್ಲ ಅರ್ಥ ಮಾಡ್ಕೋತಿ ನಂದ್ ಅರ್ಥ ಮಾಡ್ಕೊಲ ಅಂತಳಗೆ
ಕಳತಳಏ ಹಾಕಿನಾ ಹಳದಕ್ಯನನ್
ಹ್ಮ್ ನಾ ಬೇಗಕ್ಕೆ ಬೇಡತ್ತಳ
ಚಲ ಇರ ಹೆಂಗ ಒಬ್ಬ್ರಕ್ೊಬ್ಬರು
ಬಾಳ್ ತಲ ಬೋತ ಯಾಕಳದ್ ನೋಡೇನ್ ಆಳಲದ್ದೆ
ನೀ್ ಬಿಟ್ಟ್ರ ನಾ ಕಳ ನೋ
ಹ್ಮ್ ಅಳದ್ ಬಿಟ್ಟನ ನಾನ್ ಅಳದ್ ಗಿಡ ಅದೆಲ್ಲ
ಹ್ಮ್
ಈಗ ನೀವ ಅಳಕಐತ್ರರಲ್ಲ ಅದ್ಕ್ಕೆ ಅಳಗ್
ಅಯ ಅಯ್ಯೋ ಕನ್ಸ್ಕಂದ್ರ ನೀವು ಸ್ನೇಹ
ಹಂಗೇ ಮರ ನೀ ಕಳಸಲ ನಾನು
ಚಾನ್ಸ ಎಲ್ಲ ಅನ್ಕೊ್ ಬಿಡ್ರಿ ಅಜ ನನ್ಗಳಸೋದು ಅಷ್ಟು ಸರಿ ಸನ್ಕಬಡ್ರಿ
ಅಷ್ಟ್ ಕಲ್ಲಾದ್ ನಿನ್ ಮನಸ್ಸ ಏನ್ ಮಾಡ್ತಿ ಕಲ್ಲಿದ್ರ ಏನ್ ಹಾಳ್ತಿ
ಕಲ್ಲಲ್ಲ ಅದು ಅದೇನಂತಾರಲ್ಲ
ಮನಸ್ಕಲ್ಲ ತಿಳುವಳಿಕೆ ಇದ್ದು ಹಂಗೇಏನ ಇರ್ಲತ್ತ ತಿಳುವಳಿಕೆ ಹತ್ತವರೆೆಲ್ಲಾ ತಿಳುವಳಿಕೆ ಇಲ್ಲಾರ್ದರು ಅಂತ ಅಲ್ಲ ಅವ್ರದ ಎಮೋಷನ್ ಅವ್ರ ಅವ್ರಗೆ ಹಾಕತಾರ
ಅಕ್ಕವ್ರಲ್ಲಾ ತಿಳುವಳ ತಿಳಿದವ್ರಲ್ಲ ಸ ಆಯ್ತ ಹಾಕಿದಂಗ ನೋಡಿದಂಗ
ಏ ಈ ಕಡೆ ಕಾನ್ಸಂಟ್ರೇಟ್ ಮಾಡ್ರಿ ಸ್ವಲ್ಪ ಏನ್ ಮಾಡ್ತಿರ ಯ ಹುಚ್ಚಿ
ಯಕಿನ ಜೊತೆ ನಮ್ ಮಾತಾಡ್ಬೇಕು ನ್ ಬೇಾರ ಅವ್ರ ಜೊತೆ ಮಾತಾಡದು
ಹ್ಮ್ ಯಾರು ಅಂತ ಯಾರಂತ
ಇ ನೀ ಊಟ ಮಾಡ್ರಿಲ್ಲ
ಚಂತನ ಅದಕ್ಕೆ ಕೇಳಿನ್ಗ ಅದಕ್ಕೆ ಹತ್ತು ರೂಪಾಯಿ ಒ
ತಗನ ಕತಿಿ ಕತಿಿ ಮಾತಾ ಆಡತ ನ ಅತ ಅನ್ಬಡ್ ಅನ್ಬಾಡ್ ಅಂತ ನಿ ಮತ್ ಅದ ಕೇಳ್ತ ಚಂತಾನ ಏನ್ ಉಂಡಿರಲ್ ನೋಡು
ಮತ್ತತ್ತೆ
ನೋಡು ನೈತ್ ತಗೋ ಬರ್ತಾೆ ನನಗ್ ದುಡ್ಡ ನೋಡತ್ತೆ
ಬರ್ ತಗಡ ನಮ್ಮ ಮಕ್ಕಳ ಜೀತೆ ಮಾತಾಡ್ತಿ ಚಂದಾಗಿ
ಯಾರು ನಿಮ್ಮ ಅಕ್ಕ ಯಾರು ನಿಮ್ಮ ಅಕ್ಕ ಅವಳಾ ದೇವತೆ ಕಣು
ಕನೆಕ್ಟೆಡ್ ಬೈ ಬ್ಲಡ್
ಇವತ್ತೇ ಮ್ ನಿಯಮ ಮಾತಾಡ್ತ
ವಸಂತತ್ಗೌಡ ಬಂದನು
ಹಾ
ನಿಮ್ ತಮ್ಮ ಕಾಲೇಜ್ಗೆ ಹೋಗಂಟ ನಾ ಹೆಂಗ ಸೈ
ನಮ ತಮ್ಮ ಇನ್ನು ಎರಡು ವರ್ಷ ಅವನ್ಗೆ
ಸೈನ್ಸ್ ಸೈನ್ಸ್ ಎಂಗಾಲ ದಿಕ್ಕಾ ಪಕ್ಕ ತಮ್ಮನೆ
ನನ್ಗ್ ಆರ್ಟ್ಸ್ ಮಾಡ್ಸ್
ಯ ಅಾಡ ಒಂದ್ ಸೊಪ್ಪು ನಮ್ ದೀವಮ್ಮ ಎಷ್ಟ್ ಚಂದ ಮಾತಾಡ್ತ ಆಗತ್ತಾ ಚಂದ ಬಡ ಬಡ ಬಡ ಬಡ ನಾೂ ಅ್ೆ ಇಷ್ಟೇ
ಹ ಅಂದಂದೆ ಹೋಗ್ಯ ತಗಾಕಿಗೆ ಸುಮ್ ಸುನ್ ಹೋಗಿಲ್ಲ ಇಬೊಬ್ಬ್ರೇ ಮಾತಾಡ್ಬಾರ್ದು ಇಬ್ಬರು ಮಾತಾಡ್ಬೇಕ ಇಲ್ಲಿ
ಅಲ್ಲಾ ಮತ್ತೆ ಲ್ಲ
ಹ್ಮ್ ಮತ್ತೆ ಏನ್ ಮಾಡ್ತಿದಾಳೆ ನಿಮ್ ಸೌಜನ್ಯ ಎಲ್ಲ ನಾನೇ ಮಾಡ್ತನಿ ಎಲ್ಲ ನಾನೇ ಮಾತಾಡ್ತೀನಿ ಏನೋ ಹೂ ಅನು ನೀನು ನನ್ಗ್ ಹೂ ಅನೋಾರೇ ಬೇಕು ನನ್ಗೆ ಚಂದ್ ಮಾತಾಡ್ತಿದ್ದೀನ್ಿ ನೋಡ್ ಒಂದ
ಪನ ಚಿದ್ದಲ್ಲ ಯ
ಅಚ್ಚಿ ಲೋಡೆಯತ್
ನನಗೆ ನಚ್ಚಿಲ್ಲಳ್ಳೆ ಬ್ಯಾಟಿಗೆ ಹೋದಂ ಕಾಣತದೆ ಬೆಡಗ್ಗೆ ಎಂತ ನಾಕ ಮದ್ ಬೆಳ್ಗ್ಗಂತ ಹಗುವ ನೋಡ ಹಾ ಹಾ ಹೌದಲ್ಲಾ ಗೊತ್ತಿಲ್ಲವಾ
ಹ ಗಾಾಯ ಮಂದಿರನೇ ಹಚ್ಚಿ
ಬ ಹ್ಮ್ ಬಂದಿಲ್ಲಲಣ ಎರಿಲ್ಲರ
ನ ನಂಗು ನಾನು ಹಚ್ಚಿಲ್ಲ ಆ ನಮ್ದೇ ಬಿಸ್ನೆಸ್ ಮಾಡ್ತಿದೀವಲ್ವಾ ಅದ್ಕ ಟೈಮ್ ಇಲ್ಲ ಮತ್ ತಪ್ಪಿ ತಪ್ಪಿನ ಬಿಸ್ನೆಸ್ ಏನು ಹೇಳಕ್ ಹೋಗ್ಬೇಡಿ ನೀವು
ಹ್ಮ್ ಹೇಳದ್ರ ಆಯ್ತು ಅಂದ್ರ ಹೇಳಕ ಹ ಬಿಡ ಸುಮಿದ್ದ್ ಕೂಡ
ಕರಬಿ ಹ್ಮ್ ಹೇಳಿದ್ರು ಏನಾದೂ ತಗ ಅದಕ್ಕೆು
ಹೇಳ್ರಿ ಮತ್ ದೊಡ್ಡ ಜಗಳೇತ್ ಸಣ್ಣ ಅಂತ್ರಕತಿ
ನನ್ಗ್ ಬಿಸ್ನೆಸ್ ಬಿಡಿಸಸ್ತಾರ ನೇನ್
ಗುಡಸಾವ
ನಾನ್ ಬಿಡಲ್ಲ ಯ್ ನಾನ್ ಅಂತ ಬಿಡಲ್ಲ ನನ್ ಏನಾದ್ೂ ಬಿಡ
ನೀೇನು ಬಿುಡನ್ ಪುಡ ನನ ಬುಡಸ ಬುಡ್ತಾನನಾ
ಹ್ಮ್ ನನಗ ಹೇಳಲ್ಲಲ್ಲ ಬಿಡಂತ ಅದಕ್ಕೆೇಚ್ಚಿಲ್ಲಲ್ಲೇ ಪೋನವತ್ತು ನಾನು ಅದಕ್ಕೆ ಹೆಚ್ಚಿಲ್ಲ ಕಲ್ಲು ಮಾಡ್ಕೊಂಡಿದ್ದಾನ ಮನಸ ಆಗ್ಯದ ನಂದರ್
ಹ
ಮೂಕನಾಗಬೇಕಹು ೆ ತ ಚೋಕೆ ಹಾಗಾಗಿಿರಬೇಕು
ನಮ ಪಾಪ ಮಾಕಂಡಾಳಂತ
ಯಾರ ನಿಮ್ಮ ಪಾಪು
ರಿಷಾ
ಶಂತನ್ ಮಾಕ್ಕನ್ ದೇವತಿ ದ ಅಂದ್ರನು ದೇವ ಮಕ್ಕ ಬಾರಿ ಮಾಡ್ತತರಖರಬ ಅಂದ್ರೆ ನಮಗ್ಗೆ ಸುಮ್ಮಾಗ ಬಿಡಲ್ ತಾನೇ ಏನಾರ ಒ್ ಮಾತಾಡ್ತಾ ಇರ್ತಾಳ ನ್ ಆ ಅನ್ನೋದಷ್ಟು
ನಾ ತಿರುಪತಿ ಹೋಗಿದ್ವಲ್ಲ ಸರಿ
ಹ್ಮ್
ನಾವು ಇಸ್ಕಾನ್ ಟೆಂಪಲ್ೂ ಇದ್ಲ್ ಸೇರಿೆಂತದ
ಹ್ಮ್ ನೆನಪ
ಹೋಗಿದವಾನ
ಹ್ಮ್ ಹೋಗಿಲ್ಲ
ಆಪು ಹೋಗ್ಲಿಲ್ಲವಲ್ಲ.
ಹೋಗಿವವ್ವ ಬಿಡ ಏನುನ
ಹೋಗ್ಲಿಲ್ಲ ಹೋಗ್ಲಿಲ್ಲ.
ಅವ್ರರು ಹೇಳಕತ್ತೀರು ಮಾಣಿಕೇಶ್ಕ ಹೋಗ್ ಬಂದ್ರಲ್ಲ.
ಯಾರು ಹೋಗ್ಲಿಲ್ಲ.
ಹೋಗಿಬಂದಾರವ್ವ ಮಾಣಕೇಶ್ಕ ರೇಣುಕತ್ತಿ ಹೋಗಿಬಂದಳ.
ಅದೇ ಹೋಗಂದ್ರ ಹೋಲಿಲ್ಲ ನೋಡ ಮಾಲಿಗಿ ಹೋಗ್ ಬಂದ್ವಿ.
ನನಗ ಇಸ್ಕಾನ್ ಟೆಂಪಲ್ಲೇ ನೋಡೋದಿತ್ತಲದು ಬಾರಿ ಅದಂತ ನಮ್ ಸಹಾನ ಹೇಳುತ್ತಾಳ ನನಗ.
ಅದೇ ಚಂದ ಯ್ತ ಅಷ್ಟೇ ಅದೆ ಫೋಟೋ ಆದಲ್ಲ ಹಂಗೆ ಆದ
ಹ್ಮ್ ಚಂದ ಅದಂತನಗತ್ತೆ ಅಂದ್ರ ಬಿ ಅದು ಓರಿಯನ್ ಮಾಲ್ಗಿಂತ ಅಛಂದದ
ಜೋರೇನ್ ಮಾಲ್ ಬಲ್ಲೇ ಆದ ಹೋಗ್ಬೇಕಾಗಿತ್ತು ಅವತ ಯಾಕ ಬಂದ್ವಿ ಹಸುಆಯ್ತ್ಅಂತ ಬಂದ್ವಿನಾ
ಹ್ಮ್ ಕಪರಾತ್ ಮಾಡ್ದ ಮಾಡಕತ್ತಿದ್ರಲ್ಲ
ಅವತ್ತ ಎಲ್ಲಿಗೆ ಹೋಗಿದ್ವಲ್ಲ ಬೆಳಗ್ಗೆ ಫಸ್ಟ್ ಎಷ್ಟು ತಿರುಗಿವಿ ಬಿಡ್ ಯಾವ್ವ ಸ್ವಲ್ಪ ತಿರ್ಗಿವಿ ಎನ್ನ.
ಕೋಟಿಲಿಂಗೇಶ್ವರ್ಕನ ಹೋಗಿದ್ದೇ ನೋಡ್ರಿ ಇವತ್ತ
ಅವತ್ತಲ್ಲ ಅದು ಆದ್ ಮರ್ ದಿನ
ಆತ್ತ ಎಲ್ಲೊಗವನವ ಕವಾತ್ ಕಲಿ ಇದಕ್ಕೋಗ್ಯವನ್ ನೋಡ್ಲಿ ಯವತ್ತ ಅಲ್ಲಲ್ಲ
ಹ್ಮ
ಅಲ್ಲಿ ಇದ್ರ ಬಲ್ಲವಾ ಏನ ತುಮಕೂರ್ ಎಲ್ಲ ಗೊತ್ತ ತುಮಕೂರು ಅವತ್ ಅಲ್ಲಿ ಇದ್ವಿ ಒಂದಿನ ಅ
ಇನೊಂದು ಅ ಮೊನೇಶ್ ಸಣ್ಣ ಮಲಿ ಹೋಗಿವಿ ಡೈರೆಕ್ಟ್ ಬಸ್ನಾಗ ತಿರ್ಗೇಡಿವಿ ಎಲೆ ಎಲ್ಲಿ ಹೋಗಿವಿ ಎರಡ್ ಮಾಲಗ್ ಹೋಗಿ ಬಂದಿವತ್ತ
ಹ್ಮ್ ರೈಟ್ ರೈಟ್ ರೈಟ್ ರೈಟ್ ಮಧ್ಯಾಹ್ನ ಮಧ್ಯಾಹ್ನ ಮನಿ ಬಿಡದ ಮಧ್ಯಾಹ್ನ ಬಿಟ್ಟೇವ್ನು ನಡಕೋತ ಬರದರದಾಗ ದೂರ ಆಗ್ಬ ಬಿಟ್ಟದ ಆಕಡಿಂದ ಈಕಡೆ ಈಕಡಿಂದ ಆಕಡೆ ಮಾಡಿ
ವಾವ್ ಕಾಲ್ಗಿಲ್ ಎಂತ ಪರಿ ಬ್ಯಾನಿ ಅತದವೋ ತಾಯಿ ತಾಯಿ.
ಹ್ಮ್ ಅದ ಬಿಡು ತಿರುಪತಿಿಯಾಗ ನೋಡಿದೆ ಗೋಲಿ ಹೆಂಗ್ ತೋತಿದೆವಿ ಷ್ಯ ಕಟಮಿ. ತಗಗೊಂಡರುಷೇವನಂದ ಆಕ್ಟಿಂಗ್
ಬರಲ್ಲ ಯವ್ವ ಗಾಯ ಹೆಂಗಾಗಿದು ಗೊತ್ತ ಅವು ನಡ್ದ ನಡ್ದ.
ಹ್ಮ ಐ ಕೇಳ್ತ ನಿನ್ ಕಿಂತ ಪೈಲನೆೇ ಆಗಿತ್ತು ಅದ್ರ ನಂಗ ಸುತ್ತ ಆಳ್ಕಂಡಿದ್ದೆ
ಹ ನಂಗ ಫಸ್ಟ್ ಟೈಮ್ ಗೊತ್ತ ಫಸ್ಟ್ ಟೈಮ್ ನಂಗ ಯವ್ವ ನಂಗ ಗೊತ್ತೇಲ್ಲ ನಂಗ ಆಸದಂತ ಯವ್ವ ಹ ನಿಜ
ಹ್ಮ್ ಬಾಳ್ ಬೇನೆ ಆಗ್ತವವು ನೆಕ್ಸ್ಟ್ ತೀಡಾ ಕಾಗಲ್ವಾ ಹ್ಮ್ ಹ್ಮ್
ಹಞನು ಏ ಹನು ಒಲ್ಲಪ್ಪಾ
ಅ ತರ ಎಂಗ ತಿರುಪತಿ ಮುಟ್ಟಿದ ಬಿಡ ಹೆಂಗ ಬ
ಬೇರೆ ವಾ ತಿರೂಪತಿ
ಕಾಕಾ ಆಕ್ಟಿಂಗ್ ಬಾರಿ ಮಾಡ್ ತೋರಿಸತೀನಲ್ಲ ನಿಂದ
ಇಲ್ಲ